ಆರಾಮ ಏನ್ ಆ ಏನ್ ಇಲ್ ನೋಡ್ರಿ ಗೌಡ್ರು ನೀವ್ ಹೇಳ್ಬೇಕ ನಮ್ದೇನ ಏನಿಲ್ಲ.
ನಾವ ಏನಲ್ಪ ಊಟ ಮಾಡಿ ಹೊರಗಡೆ ವಾಕಿಂಗ್ ಮಾಡಕದ್ ನೋಡಿ ಇವಾಗ.
ಹ್ಮ ಊಟ ಆಯ್ತಿ ಇವಾಗ.
ಹ್ಮ್ ಇವಾಗ ಸ್ವಲ್ಪ ಡೂಟಿ ಇತ್ತ ನೈಟ್ ಡ್ಯೂಟಿ ಇರ್ತಿವತ್ತ ಪೇಶಷೆಂಟ್ ಇದ್ದುವು ಮತ್ತ ಒಂದ್ ಆ ಇತ್ತು ಆಪರೇಷನ್ ಥಿಯೇಟ್ರ.
ಹ್ಮ್ ಹ್ಮ್
ಹ್ಮ್ ಆಪ್ರೇಷನ್ ಮಾಡಿ ಬಂದೀವ್ ನೋಡು.
ಹ ಹ ಅಂದ್ರೆ ಎಲ್ಲಾ ಡಾ ಡಾಕ್ಟ್ರ ಡಾಕ್ಟ್ರಿಗೆ ಮಾಡಕೊಂತಬುಡು ನೀನು.
ಉನಪ್ಪ ಈಗ ಆರ್ ಎಂ ಪಿ ನಾವೇ ಇನ್ ಹಳ್ಳ್ಯಾಗ ಎಲ್ಲಿಯರ ರೂರಲ್ ಡೆವಲಪ್ಮೆಂಟ್ ಮಾಡಕ ನಾವೇ ಇನ್
ಹ್ಮ್
ಈಗ ಎಮರ್ಜನ್ಸಿ ನೋಡ್ ಪ್ಪ ಸಿಟ್ಯಾಗ್ ಬರೋದಾಗಲ್ಲ ಈ ಗಳ್ಳೆ ರಾತ್ರಿ ಏನೋ ಒಂದು ಸಮಸ್ಯೆ ಆಯ್ತಪ್ಪ. ಎಮರ್ಜೆನ್ಸಿವು ಇವು ಬಂದು ಚಳಿ ಜ್ವರ ಬಂದವು ಅಂದ್ರ. ಹಳ್ಳ್ಯಾಗ ಒಬ್ರು ಡಾಕ್ಟರ್ ಬೇಕೇ ಬೇಕಲ ಈಗ ಹೆಂಗ ಬಡಗ್ಗನ ಎಲ್ಲೆರ ಆಕ್ಸಿಡೆಂಟ್ ಆಯ್ತಾನೆ ಪ್ರಥಮ ಚಿಕಿತ್ಸೆೆಯಾಗಿ ನೀಡ್ತಾರೆ ಆ ರೀತಿ ಆರ್ ಎಂ ಪಿ ಡಾಕ್ಟರ್ ಇರ್ಬೇಕಂತ ನಮ್ದೊ ಒಂದು ಆಸೆ.
ಹೌದ ಹೌದ್ ಇರ್ಲೆಬೇಕ ಬುಡು ಇವಾಗಕ್ಕ
ಪ್ರಾಕ್ಟೀಸ್ ಮಾಡುದ್ಲ ಆದ್ರ ಕ್ವಾಲಿಫಿಕೇಶನ್ ಆಗಿರಲ್ಲ ಅಷ್ಟ.
ಹ್ಮ್ ಹ್ಮ್ ಇವಾಗ. ಹ ಇವಾಗ ಎಲ್ ಏನ್ ಏನಿಲ್ಲಪ್ಪಾ ಅಂತಂದ್ರೆ ಇವಾಗ ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ ಆಗಿರ್ತದ. ಕೆಲೊಬ್ರರಿಗೆ ಲಿವರ್ ಪ್ರಾಬ್ಲಮ್ ಅಂತ ಅಂತದೆಲ್ಲ ಆಪರೇಷನ್ ಮಾಡ್ತೆ ನೇನ.
ಹ್ಮ್ ಮಾಡ್ತಾರ ನಮ್ ಬಲ್ಲಿ ಸರ್ಜರಿ ಏನ್ ಎಂಬಿ ಜನರಲ್ ಎಂ ಬಿ
ಹ್ಮ್ ಹ್ಮ್
ನಾನತ್ತರ ಇದ
ಹ ಇವಾಗ ಆರ್ ಎಂ ಪಿ ಡಾಕ್ಟರ್ ಅಂದ್ರೆ ಎಂಗ್ ಗೊತ್ತ ಇವಾಗ ಊರಿಗೆ ಬಂದ್ ಊರ್ ಊಗ್ ಬಂದ್ಬಿಟ್ಟು ಆ ಗ್ಲುಕೋಸ್ ಬಿಡೋದು ಇಂಜೆಕ್ಷನ್ ಮಾಡೋದು. ಆತರ ಎಲ್ಲಾ ಮಾಡ್ತಾರ ಇವಾಗ ನೀನ್ ನೀನ್ ಹಂಗೆ ಮಾಡ್ತಾಯಿದಿ ಇವಾಗ.
ಎಲ್ಲ ಮಾಡ್ತೀನಿ
ಹೌದಾ
ಹ್ಮ್
ಅದ್ ಹೆಂಗ್ ಗೊತ್ತಾ ಇವಾಗ ನಮ್ ಕಡೆ ಅವಾಗ ಇದು ಬಂದಿತ್ತು ಚಿಕನ್ ಗುನ್ಯ ಮತ್ತ ಮತ್ತೇ ಕೋಳಿ ಜ್ವರ ಅಂತಂತಾರಲಾ.
ಹ್ಮ್ ಹ್ಮ್
ಇಲಿ ಜ್ವರ ಪೂಳಿ ಜ್ವರ ಬಂದಾಗ ನಮ್ಮೂರ್ ನಮ್ಮೂರ್ ಪಕದಲ್ ಒಬ್ಬ ಆರ್ ಎಮ್ ಪಿ ಡಾಕ್ಟ್ರ್ ಅವ್ನೆ.
ಹ್ಮ್.
ಅವಾಗ್ ಬಂದ ಟೈಮ್ನಲ್ಲಿ ಅವ್ನು ನಮ್ಮೂರು ಮತ್ತೆ ಅವ್ರ್ ಊರ್ ಎರ್ಡ್ ಊರ್ ಕವರ್ ಮಾಡಿದ್ದಾವ್ನು. ಒಂದ್ ಮನೆ ಇಲ್ಲಿ ಏನಿಲ್ಲಂತಂದ್ರರೂ ಒಂದು ಎರಡ್ ಜನ ಮೂರ್ ಜನ. ನಾಲಕ್ ನಾಲಕ್ ಜನವರ್ಗು ಬಂದಿತ್ತು ಎಚ್ಚುಕಮಿ ನಾಯಿ ಆವಾಗಿನ್ ಕಾಲ್ದಲ್ಲಿ ಅದೂ ಕೋಳೆ ಆವಾಗಿನ್ ಕಾಲ್ದಲ್ ಬಂದಿತ್ ತದಾ ಒಬ್ರೊಬ್ಬರಿ ಎ ಆರ್ ಆರ್ನೂ ರೂಪಾಯಿ ಚಾರ್ಜ್ ಮಾಡಿದ್ದ ಅವ್ನ. ಹಾಂ ಇಡೀ ಎರ್ಡ್ ಊರ್ ಕವರ್ ಮಾಡ್ಬಿಟ್ ಇವಾ ಯಾಲಿ ಸಿಟಿಲ್ಲಿ ನಾಕ್ ಎಕ್ರೆ ಹೊಲ ತಗೊಂದನ. ಬೋರ್ವೆಲ್ ಹಾಕ್ಸೋನೆ ಚೆನ್ನಾಗಿರ ಮನೆ ಕಡ್ಸನೆ ಈ ಕಡೆ ಸೆಟ್ಲ್ ಆಗಿಬಿಟ್ಟಾನ ಅಡಿಸತ್ತವ. ಹ್ಮ್ ಅದೂ ಅವಾಗೆಲ್ಲ ಸೀಸನ್ ಇತ್ತವಾಗ ಇವಾಗ್ ಇದ್ರುನು ನಮ್ಮೂರ್ ಕಡೆ ಬರ್ ತನೆ ಎಲ್ಲ ಏನ್ ಬೇಕ್ ಎಲ್ಲ ತಂದ್ ಕೊಟ್ಟು ಹೋಗ್ತಾನೆ ಇಂಜೆಕ್ಷನ್ ಮಾಡ್ತಾನೆ. ಮತ್ತೆ ಗುಲ್ಕೋಸ್ ಹಸ್ತಾನೆ ಮೆಡಿಷನ್ ಕೊಡ್ತಾನ. ಇಷ್ಟೆಲ್ಲಾ ಮಾಡಿ ಗಳಿಸಿದ್ರುನು ನಮ್ಮೂರ್ ಕಡೆ ಬಂದ್ ತನವಾ. ಹ್ಮ್ ಪಾತ್ರ ಮನ್ಷ ಒಳ್ಳೆ ಮನುಷ್ಯನ್ಬುಡ್ ಅವ.
ಹೌದೌದು ಈಗ ಮೊದ್ಲಿನ್ ಡಾಕ್ಟ್ರ್ ಬುಡಯಪ್ಪ ಇವಾಗಿನ್ ಡಾಕ್ಟ್ರ್ ಏನಿಲ್ಲ ಮೊದಲಾಗಿ ಏನ್ ತಾಕೊಂಡು ಒಂದ್ ಇಂಜೆಕ್ಷನ್ ಮಾಡಿ ಒಂದ್ ಐವತ್ ರೂಪಾಯಿ ತೊಂತಿದ್ರು ಬಟ್ ಇವ್ರ್ ಇಲ್ಲ ಮೊದಲ ಚಿಟ್ಟಿ ಬರ್ಸಿ ಒಬಿಡಿ ಮಾಡ್ಯಾರ ಇಲ್ಲ ಅಂತ ಹೇಳಿ ಅವ್ರಿಗೆ ಒಂದ್ ಕೆಟ್ಟ ಕೊಂಡ್ರೋಕ್ ಎಷ್ಟ್ ಅಂತಾರೆ ಇವಾಗ.
ಹಾಂ ಪಸ್ಟ್ ಅ ಪೇಮೆಂಟ್ ಮಾಡ್ಬೇಕ.
ಅಲ್ಲ ಹ್ಮ್.
ಹ್ಮ್.
ಈ ತರ ಅದ್ ಜನಗಳು ಚೆನ್ನಾಗಿಲ್ವಾಗ ಡಾಕ್ಟರ್ಸ್ ಮೊದ್ಲಿನ್ ಡಾಕ್ಟ್ರಿಈಗಿನ್ ಡಾಕ್ಟ್ರಿಗ್ ಏನ್ ಇದನ್ನೇ ಇಲ್ಲ ಪೈಗೆ ಎಲ್ ಹೋದ.
ಆ ಮೊದ್ಲಿನ್ ಡಾಕ್ಟ್ರ್ ಅವಾಗ ಹೇಳ.
ಅಣ್ಣಾ ಮೊದ್ಲು ಹೆಂಗ್ ಇತ್ತು ಕಾಲ ಅವಾಗ
ಹ್ಮ್.
ಇವಾಗ ಡಾಕ್ಟಾರ್ಸ್ ಎಲ್ಲಾ ಮೂರ್ ವರ್ಷ್ ಬಾಳಾರಿಂದ ಗೊತ್ತಿಲ್ಲ.
ಹಾಂ ಹಾಂ ಹಾಂ ಅದು ನಿಜ ಅಣ್ಣ ಅದು ನಿಜ.
ಹ್ಮ್ ಹೊಸ ಡಿಪ್ ನನ್ ಮಗ ಹೈಬ್ರಿಡ್ ಮೊದಲ
ಹ್ಮ್ ದೇವ್ರ ಮನೆ ಇತ್ತು.
ಅದೂ ನಿಜ ಬುಡು ನೀನ್ ಹೇಳ ಮತ್ಎಲ್ಲಾ ನಿಜ ಇವಾಗ.
ಹಾಂ ಹಾಂ ಹಾಂ. ಸುಳ್ಳ ಅಂತ ಹಾಕೆಂಲೇ ಇಬ್ಬ ಮೊದಲೂ ಜನ ಎಲ್ಲ ಜಾಸ್ತಿ ವರ್ಷ ಬರ್ ಬದುಕ್ತಿದ್ರಿ ಏನು ರೋಗ ರುಚಿ ಏನ್ ಇರ್ಲಾರ್ದೆ ಯಾಕಂದ್ರೆ ಅವಾಗೆಲ್ಲ ಆಹಾರ್ನು ಅಷ್ಟು ಹೆಲ್ದಿ ಆಗಿತ್ತು ಫುಡ್. ಮತ್ತೆ ಬೆಳೆಗಳಿಗೆ ಯಾವ್ದ ಕೀಟನಾಶಕ ಅದನಿಸ ನಿಗೆ ಒಟ್ಟಯತ್್ರಲ್ಲ ಅವಲ್ಲ ಫುಡ್ ಸ್ಟ್ರಾಂಗ್ ಮನುಷ್ಯ ನು ಸ್ಟ್ರಾಂಗ್ ಆದ್ರಸಲುವಾಗಿ ಅಷ್ಟು ವರ್ಷ ಬದುಕ್ತಿದ್ರು
ಈಗ ಸ್ಟಾರ್ಟಿಂಗ್ ಒಂದ್ ಯಾವ್ದ್ ಬೀಜ ಒಂದು ಪ್ರಾಡಕ್ಟ್ ಮಾಡಿದ್ರ ಅ ತಿಳ್ಕೊ ಮೊದಲ ಪುಡಿ ಹಚ್ತರ್ ಇವಾಗ ಸ್ಟಾರ್ಟಿಂಗ್ಗೆ ಕೆಮಿಕಲ್ ಅದ.
ಹ್ಮ್ ಕೆಮಿಕಲ್ ಹ.
ಹಾ ಡಿಪೆಂಡ್ ಆನ್ ಕೆಮಿಕಲ್ಲ ಮತ್ತ ದೇಹಕ್ಕೆಲ್ಲ ಮುಂದಗೆಲ್ಲ ಬರಿೀ ಎಣ್ಣೆ ಅದಾಗ ಗೋಬ್ಬರ ಇಡ್ತಾರೆ ಅದನ್ನ ಕೆಮಿಕಲ್ ಅ್ ನಂತರ ಎಣ್ಣೆ ಹೊಿಡಿತಾರೆ ಒಂದ ನಲ್ವತ್ತೈದು ಜನ ಅದುನ್ನತಿ ಈಗ ಅದ ಅದುನು ಕೆಮಿಕಲ್ ಮಿನಿಮಮ್ ಎಲ್ಲಿ ತನ ಅಚ್ಚಿ ಬಿಡ್ಸ ಕಾಯಿ ಹೂವಿ ಆಗಿ ಒಣಗೋವರಿಗೂನು ಅದೇನೇ ನೋಡ ಡಿಪೆಂಡ್ ಆನ್ ಕೆಮಿ
ಹ್ಮ್ ಕೆಮಿಕಲ್ ಮೆಲ್ ಡಿಪೆಂಡ್
ಹ್ಮ್ ಅದ್ಕ್ಕೆ ಜಡ್ಡು ನಾನಾ ತರ ಬರಕತ್ತ ಈಗ ನೋಡಿದ್ದ ನಾ ಕಾಮನಗೆ ಸಣ್ಣ ಹುಡುಗರಿಗೆ ಹರ್ಟ್ ಅಟ್ಯಾಕ್ ಆಕತ್ತ ಇವಾಗ ಈ ಮೊನ್ನೆ ರೀಸೆಂಟ್ ಆಗಿ ಟ್ವೆಂಟಿ ಒನ್ ಇಯರ್ಸ್ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್
ನೋಡ್ ಆತರ ಚಿಕ್ ಚಿಕ್ ವಯಸಿಗೆ ಆ ತರ ದೋಡ್ ದೊಡ್ ಕಾಯಲಿಗಳುಾದದ ಹೆಂಗ ಮಾಡ್ಬೇಕ್ ನೋಡಿವಾಗ
ಹ್ಮ್ ಎಲ್ಲ ಆಗ್ಲಕ್ಕತ್ತದ ಹ್ಮ್ ಫೋನ ಮಾತಾಡಕತಿನಿ ಫೋನ್ ಪೆ ತಗಿಲ ಯುಎಸ್ ಮುನ್ನೂರ ನಾನೂರ ಇನ್ನೂರ ಮಾಡ್ತಿನಿ ಹ್ಮ್ ಹ್ಮ ಹ್ಮ್ ಕ್ಯಾಸ್ ಕೊಡು ಆ ನಂಬರ್ ಹೇಳ್ತೀನಿ ಅದ ಮಾಡ
ಹ
ಎ ಹಲೋ ಹಲೋ ಹಾ ಕೇಳ್ಸ್ತಾ ನೋಡ್ಬೇ ನಿಮ ಕೇಳ್ತಾ
ಹಾ ನಂದ್ರಲ್ಲಿ ಕೇಳಿಸತೇನೆ ಎಲ್ಲ ಹಾ ಏನಲ್ಲಪ್ಪ ಸುಮ್ಮನೆ ಕುಂತ್ಕೊಂಡಿದ್ದೆ ಸ್ವಲ್ಪ ಅಮಂಟ್ ಬೇಕಾಯ್ತ ನನಗ
ಹ್ಮ ಹ್ಮ
ಅದೇ ನಾನೊಂದು ಸಾವ್ರ್ ರುಪಾಯ್ ಕೊಟ್ಟಿದ್ನಲ್ಲ ಮೊನ್ನೆ
ಹ್ಮ್ ಹ್ಮ್
ಹಾ ಸ್ವಲ್ಪ ಖರ್ಚಿಗಿಲ್ಲ ದುಡ್ಡು
ಹ್ಮ್
ಹ ಹ್ಮ್ ಸ್ವಲ್ಪ ಕೊಟ್ರೆ ಒಳ್ಳೆದು ಸ್ವಲ್ಪ ಏನಾದ್ರು ಮಾಡ್ಕೊತೀವಿ ಸ್ವಲ್ಪ ಚಿಕನ್ ಮಾಡ್ತಿದೀವಿ ಹ
ಹ್ಮ್
ಹಾ ಮತ್ತೆ ನಮ ಫ್ರೆಂಡ್ ದು ಸ್ವಲ್ಪ ಬರ್ತ್ಡೇ ಬಂದೈತಿ
ಹ್ಮ್
ಹಾ ಮತ್ತೆ ನಾನ ಸ್ವಲ್ಪ ಹುಷಾರಲ್ಲ ಹಸ್ಪಿಟಲ್ ತೋರ್ಸಕಬೇಕು ಹೋಗಿ ಸುಮ್ನ ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಹಾ ಆರೋಗ್ಯ ಮುಖ್ಯ.
ಹ್ಮ್ ರೋಕ್ಕ ಏನ ಹೊತವಾ ಬರ್ತಾವ ಮೊದಲ್ ಆರೋಗ್ಯ ಮಾನವೀಯತೆ. ಸ್ನೇಹಾ ಎಲ್ಲನೂ ಬಹಳ ಮುಖ್ಯ ಆಗಿರ್ತತಿ ಅದು
ಹಾ
ಹ್ಮ್
ಹ್ಮ್ ಮತ್ತ ಮೊದಲ ಮದರ್ ತೆರಸ್ ಅಂತ ಅವ್ರ ಏನ್ ಮಾಡಿದರು ಗೊತ್ತಾ ನರ್ಸ್ ತರಾ ಇದ್ರು ಅವರು ಎಲ್ಲಾ ಎಂತಿಂತ ಪೇಶಂಟ್ಗಳಿಗೆ ಫ್ರೀ ಆಗಿಂತ ಇದು ಮಾಡಿದತಾಳು ಇವಾಗಲ್ಲ ಮೊದಲು ರೊಕ್ಕ ಬೇಕಂತಾರ
ಹ್ಮ್ ಇವಾಗ ಏನು ಫಸ್ಟು ದುಡ್ಡು ಕೊಟ್ರನೆ ಮುಂದಿನ ಕೆಲಸ ಅವ್ರಿಗ
ಹ್ಮ್ ಈ ನೋಡ್ರಿ ಎಂತೆಂತ ಗೌರ್ಮೆಂಟ್ ಈಗ ಎಲ್ಲಾ ಸರ್ಜರಿ ಡಾಕ್ಟರ್ಗಳಗಳು ಏನ್ ಮಾಡಕತ್ತರ್ ಗೊತ್ತಾ ತಮ್ಮ್ ಬೈಲಿ ಬಂದಿರ್ತಾವ ಇಲ್ ಪೇಶೆಂಟ್ ಗಳು ಇಲ್ಲ ಇನ್ನೊಂದು ರೆಪರ್ ಬರ್ದ್ ಬಿಡ್ತಾರೆ ಬೇರೆ ಕಡೆ ತಾವ ಅಲ್ಲಿ ಹೋಗಿ ಅಲ್ಲಿ ಮೊದ್ಲು ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಮಾಡ್ತಾರ ಅವರದು ಆಪರೇಷನ್ ಮಾಡೋದು ಆತರ ತಾನೇ ಹೋಗಿ ಅಲ್ಲಿ ಹಿಂದೆಡೆ ಆಪರೇಷನ್ ಮಾಡ್ತಾನವ.
ಹ್ಮ್ ಹೌದೌದು.
ಈ ತರ ಬಾಳ ಇನ್ಸಿಡೆಂಟ್ ಆಗದ ನನ್ಗೆ ಆಗ್ಯದ ನನ್ಗೆ ಈಗ ಯಾವ ಯಾವತರಾ ಎಷ್ಟೊಂದ ಇಪ್ಪತ್ ಮೂರದಗ ನನ್ಗ ಅಪ್ಪಂಟಿಸ್ ಆಪರೇಷನ್ ಆಗದಲ್ಲ ಅವಗಾ ನೋವು ಗೊ ಗೌರನಮೆಂಟ್ ಹಾಸ್ಪೇಟಲ್ ಗಂಟೆ ಇದೆಯೆಲ್ಲಾ
ಹಾ
ಅಣ್ಣಾಗ
ಹ್ಹಾ
ಅಲ್ಲಿಗ ಹೋಗಿ ನೋಡ್ತೇನಿ ಅವನಕ್ ಬಂದನ ಆಪರೇಷನ್ ಮಾಡಕ
ಅಯ್ಯ ಮತ್ತ ಆತರ ಅದರ ಹೆಂಗ ಮಾಡೋಣ ಹೇಳ ಮುಂದೆ ಜೀವನ ಯಾರ ಮೇಲೆ ಅಂತ ನಂಬಿಕೆ ಬರತ್ತಾ. ನಮ್ ಮುಖ್ಯ ಮೊದಲು ಮನುಷ್ಯನಗ ಹ್ಮ
ಹ್ಮ್ ಹ್ಮ್
ಇವಾಗ ನೀನ್ ಮಾಡ ಲ್ಲಾ ಇವಾಗ ನೀನು ಆಪರೇಷನ್ ಎಲ್ಲ ಮಾಡ್ಸದೇ ಎಲ್ಲಾ ಎಲ್ಲ ಮಾಡತ್ಯಾ ನಿನ್ ಸ್ವಂತ ಕೈಯಿಂದ
ನಾ ಎಲ್ಲಾ ಮಾಡ್ತಾನೆ ಪ ಒಂದಿನನು ಒಂದ್ ಪೇಶೆಂಟ್ ಬಲ್ಲಿ ಒಂದ್ ರೂಪಾಯಿ ಇಸಗಂದಿಲ್ಲ ನಾ ಹೇಳ್ಯಾ
ಹ್ಮ್ ಹೌದ ಸಮಸ್ಯೆ ಮಾಡ್ದೆ ಹೊಡೊಗ್ಯಾನ
ಹು
ಹ್ಮ್ ಅದು ಉತ್ತಮನಾ ಯಾರೋ ಯಾರೋ ಒಬ್ರು ನೂರಕ್ ಒಬ್ರ್ ಸಿಗ್ತಾರ ಆತರ ಸಮಸ್ಯೆ ಮಾಡಾರು
ಹ್ಮ್
ಹ್ಮ್ ನೂರುಕ್ಕೊಬ್ರು ಸಮಾಜ ಸೇವೆ ಮಾಡಕ ನಿನ್ನಂತರೆ ಸಿಗ್ತಾರ ಇವಾಗ ಎಚ್ಯಾನ್ಎಚ್ ಯಾರ ಕಾಣದಲ್ಲ ಎಲ್ಲರ ದುಡ್ಡಿಗೋಸ್ಕರ ಬಡ್ತಾಡ್ತರ ದುಡ್ಡೇ ಮುಖ್ಯ ದೊಡ್ಡೇ ದೊಡ್ಡಪ್ಪ ಅಂತಂದ್ಬುಟ್ಟು
ಹೌದಣ್ಣ ನಾನು ಏನೇನೋ ಎಂತೆಂತರ್ಗಿ ಇದು ಮಾಡಿನಾ ಇಗ ಎಲ್ಲ್ಯಾರ ಆಕ್ಸಿಡೆಂಟ್ ಆಗಿದ್ದು ಅಂದ್ರ ಮದುಲ್ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡದ್ ನಾನೇ ಮಾಡ್ತನೆ ಇನ್ನೂವರಿಗ್ ಒಂದ್ ರೂಪಾಯಿ ಇಸ್ಗಂದಿಲ್ಲಾ ಯಾಕಂದ್ರ ಎಮರ್ಜೆನ್ಸಿ ಬಂದಿರ್ತಾರ ಒಬ್ಬೊಬ್ರಕ ದುಡ್ಡು ಇರ್ತ ಒಬ್ಬ್ರಕ ದುಡ್ಡು ಇರಲ್ಲ ಹೌದಿಲ್ಲ ಇಲ್ಲಪಾ ನಡಿ ಮತ್ತೆ ಯಾವಾಗರ ಎಲ್ಯರ ಬಿಟ್ಯಾಗಮ್ ತೊ ಅಂತ ಹೇಳಿ ಕಳಿ ಕೊಡಕತೆಂತ್ ತೊ ಅಂತ ಹೇಳಿ ಹ್ಮ್ ಇಲ್ಯದರಾ ಗೌಡ್ರದರ ಗೌಡ್ರ ಉಪೆಗ
ಹಾ ಗೌಡ್ರ ಅವ್ರರು ಮೊದ್ಲ ಗೌಡ್ರೆ ಮೊದಲೇ ಒಪಿಗಿಲ್ಲ ಬುಡ ಅವರು ಅಂದ್ರ ನಮ್ಗ ಮೊದಲ್ ಬಾಳ ಹೆಲ್ಪ್ ಮಾಡರಪ ಗೌಡರು ತಾತ ಅವರು
ಯಾ ಹೆಲ್ಪ್ ಮಾಡ್ತಾರೌನೌನ್ ಇದು ಅವ್ರ ತಾತ್ ಹೆಲ್ಪ್ ಮಾಡಿದ್ನಾಯ್ತಿ ಬಟ್ ಈ ಈಗ್ದ ನಮ್ಮ ವಯಸ್ಸಿನ ಗೌಡ್ರ ಉಪಯೋಗಿಲ್ಲ ಬುಡು
ಏ ನಮ್ಮ್ ವಯಸ್ಸಿನ ಗೌಡರು ಉಪಯೋಗಿಲ್ಲ ಇವರ್ ನಂಬಲ್ಲಿ ಯಾರ್ಲ ಗೌಡ್ರರು ಅವ್ರು ಎಸ ಗೌಡ್ ಅಂತಂದ ಅವನು ಉಪಯೋಗಿಲ್ಲ ಏನಿಲ್ಲ ಒಂದ್ ಕರ್ಚ ಮಾಡಲ್ಲ ಏನಿಲ್ಲ ಯಾವಾಗ್ ಬಂದರ ನಮ್ಮ ಬಲೆ ಚಾ ಕುಡಿತಾರ ಚೂಡಾ ತಿಂತಾರ
ಎಲ್ಲಾರ ನಿಂತು ರಿಸಸ್ ಮಾಡಂದ್ರೆ ಕುಂತು ರಿಸಸ್ ಮಾಡ್ತಯಿದ ನೀವ
ಹ್ಮ್ ಹ್ಮ್ ಅದೇ ಅದೇ ಅದೇ ಈಗ ಡಿಗ್ರಿ ಸೇರಿದರ್ ಅವರು
ಹೌದು ಹೌದು ಸರಿತೊ ಹಿಂದಗಡಿಗ್ ಕಾಲ್ ಮಾಡ್ತಿನ್
ಹಾ ಸರಿ